ಹಲೋ
ಹಾ ಹೇಳಪ್ಪ ಹುಲಿ ಕೇಳ್ದ ಇಲ್ಲ
ಹಾ ಕೇಳತ್ತಣ ಅರಾಮಣ್ಣ
ಹ್ಮ್ ಆರಾಮ ನೋಡಪ್ಪಾ ನೀನ್ ಅರಾಮ
ಹ್ಮ್ ನಾನ್ ಆರಾಮ ನೋಡೋಣ್ಣ ಎಲ್ಲಾ ಮನೆಗೆಲ್ಲಾ ಆರಾಮಲ್ಲ
ಹಾ ಮನ ಗಲ್ಲಾರು ಆರಾಮ್ ಮಾರಾಯ ನಿಮ್ ಮನೆಗಲ್ಲಾರು ಆರಾಮ್ ಆರಿಲ್
ಹೌದಾ ಹಾ ನಾನ ಇಲ್ಲಿ ಸ್ವಲ್ಪ ಕೆಲ್ಸ ಕೆಲ್ಸ ಮ್ರ ಸ್ವಲ್ಪ ಶಿಟಿ ಕಡೆ ಬಂದಿದ್ದೆ
ಹಾ ಹಾ ಹಾ
ಹ್ಮ್ ಮತ್ತ ಬೆಳಗ್ಗಿನ ಬಂದಿನಿ ಸಿಟಿಗಿ ಇವಾಗ ಮಳಿ ಬರಕ್ ಕುಂತಲ್ಲಾ ಇಲ್ಲೇ ಸಿಟಿಯಾಗ ನೀ ನಾ ಇವಾಗ ಹೋಗಬೇಕ ಊರ್ ಕಡೆ ಹಾ ಹೋಗಬೆಕಪ್ಪಾ ದೋಸ್ತ್ ಮದವಿಗೆ
ಹಾ ಹಾ ಅದೇ ಎಲ್ಲಾ ದೋಸ್ತ್ ಮದ್ವೆಯಾಗಿ ಎಲ್ಲಾ ನಿಂದೆ ಆದ್ ಅಂತಂದಿ ಓಡಾಡದು ಮಾಡದು
ಹ್ಮಾ
ಅತ್ತೇ ಹೋಗಿಲ್ಲಾ ಅಂತ ಕೆ
ಹೋಗ್ಕ್ ಈ ಸದ್ಯ ನಮ್ಮ ತಂಗಿ ನಮ್ಮ್ ಅಕ್ಕನ ಮದನು ಬಂದಲ್ಲ ಒಂದ್ ಸ್ವಲ್ಪ ಸನೆನ ಬಂದದ
ಹಾ ಹಾ ಹಾ
ಹ್ಮ್ ಮತ್ತೆ ನಮ್ಮ ಮಕ್ಳ ಮದುವೆಗೆ ಸರಿಯಾಗಿ ತಿರುಗಾಡ್ದ ಆಡ್ದ ಕಾಡ ಪ್ರಂಟ ಕಾರ್ಡ್ ಪ್ರಿಂಟಿಗೆ ಕೊಟ್ಟವಿ
ಹ್ಮ್ ಕಾಡು ಬಳ್ಳೋಳ ಅನ್ಸ ಅನ್ಸಲಾಕ್ ಹೋಗ್ಬೇಕ
ಪೀಸಾ ಗಿಜಾ ಆರ್ಡ್ರ ಬೇಕಿದ್ರೆ ಹೇಳೋಣ ನಮ್ ಫ್ರೆಂಡ್ ಒಬ್ಬ ಇದ್ದಾರ ಹಾ
ಮತ್ತ ಅವು ಇವು ಬಾಂಡೆ ಸಾಮಾನ ಸಂತಿ ಬಟ್ಟಿ ಸಂತಿ, ಬಂಗಾರ ಸಂತಿ
ಡಿಜೆ ಮುಗ್ಸಿವು ಅಡಿಗೆರೆಗೆ ಹೇಳ ಹೋಗು
ವಿಜಯ ದೋಸ್ತಿಯ
ಹಾ
ಮಾತಾಡೋನಿಗೆ
ಅದೇ ಡಿಜಿ ಹೆಂಗ್ ಬರ್ಬೇಕು ಗೊತ್ತಾ ಒಂದ್ ನಾಲ್ಕ್ ಬೇಸ್ ಇರ್ಬೇಕು ನಾಲ್ಕ್ ಡಿ ಜೆ ಇರಬೇಕು ಸೌಂಡ್ ಸಿಸ್ಟಮ್ ಬಾರಿ ಇರ್ಬೇಕು ಏಂದ್ರೆ ಎಂಟ ತಾಸ ಡಿಜೆ ನಡೆಸ ಗ ಊರ್ ತುಂಬಾ ಮೆರವಣಿಗೆ ಇರ್ತದ
ಹಾ ಲೈಟಿಂಗ್ಸ್ ಎಲ್ಲ ಬೇಕಾ ಏನ ಲೈಟಿಂಗ್ ಅವೆ ಬೇಕಣ್ಣ
ಹಾ ಎಲ್ಲ ಸಿಗ್ಬೇಕು ಲೈಟಿಂಗ್ಸ್ ಎಲ್ಲ ಅ ಬೀಟು ಎಲ್ಲ ಎ ಟು ಜೆಡ್ ಎಲ್ಲಾ
ಅಂದ್ರೆ ಒಂದ್ ಇಪ್ಪತ್ ಮೂರು ಸಾವಿರ ಇಪ್ಪತ್ತ್ ಮೂರ್ ಇಪ್ಪತ್ತ ಎರಡರ ತಸ ಸಿಗತ್ ನೋಡೋಣ
ಕಾಸ್ಟ್ಲಿ ಆಯಿತಲ್ಲ
ಏ ಕಾಸ್ಟ್ಲಿ ಮತ್ ಬೇಸ್ ಗೀಸ್ ಅಂದ್ರಾವ ಎಲ್ಲ ಎಲ್ಲ ಅಷ್ಟೇ ಬರ್ತವೆ ಅಣ್ಣ
ಇವಾಗ ನಮ್ಮ ದೋಸ್ ಮದುವೆಗೆ ಮುಗ್ಸೋಣ
ಹ ಹಾ ಹಾ
ಎಲ್ಲಾ ಹದ್ನೆೆಡು ಸಾವಿರ ರೂಪಾಯ ದಗ ಎಲ್ಲಾ ಬಂದಾವ ಬೇಸ್ ಆ ಬೇಸ್ ಐತ್ ಡಿ ಜೆ ಐತ್ತೆ ಎಲ್ಲಾ ಮಿಷಿನ್ ಲೈಟಿಂಗ್ ಹ ಒಟ್ಟ ಟೋಟಲ್ ಅವ್ರ ಎಂಟು ತಾಸ ಮರೆಸ್ತಾರ ಮತ್ತೆ ಮದ ಮದ್ ಹಚ್ಚಿಡ್ತಾರ
ಹ್ಮ್ ಹ್ಮ್
ಅವು ಯಾವ ಅಂತ ನೋಡಪ್ಪಾ ಡ್ಯಾನ್ ಡೀಜೆ ಗಳು ಡಾನ್ ಡಾನ್ ನಂಬರ್ ಒನ್
ಹ ಹ
ಹ್ಮ ಅಂತವ್ ತರ್ಸಿದ್ರು
ಹ್ಮ್ ಅಂತವ್ ತರ್ಸಿದ್ರು ಆ ಮತ್ ಇದು ಅಡಗೆೇ ಊಟಕ್ ನೀಡ ಅದ ಅದಕ್ಕ ಇದಕ್ಕ ಬೇಕಂದ್ರೆ ಹೇಳಣ ಅವ್ರನಾರ
ಹ್ಮ್
ಅವ್ರನು ಪರಿಚಾರ ನಮ್ದ ಟೆಂಟ್ ಹೌಸ್ ಆದ
ಹ್ಮ್ ಹ್ಮ
ನಮ್ದು ನಮ್ದ ಒಂದು ಟೆಂಟ್ ಹೌಸ್ ಅದ ಮತ್ ಹ ಏನಿತ್ತು ಅಂದ್ರೆ ಹೇಳ ಮತ್ ಎಲ್ಲಾ ಬರ್ತವಂದ ನಾವನ್
ಹ ಹ ಎಲ್ಲಾ ಸ್ವಲ್ಪ ಮದಿ ಸ್ವಲ್ಪ ಮುಂದೆ ರಟ್ಟಿಗೆ ಬರ್ರಪ್ಪಾ ಸ್ವಲ್ಪ ಎಲ್ಲ ಕೆಲಸ ಜಾಸ್ತಿ ಇರ್ತವ ಸ್ವಲ್ಪ ಕೈ ಬಾಯ ಸ್ವಲ್ಪ ಎಲ್ಲ ಹೆಲ್ಪ್ ಆಗಬೇಕು
ಏ ಮಾಡನ್ ತಗೋಣ ನಿಮ್ದ ಅಂದ್ರ ನಮದ ಇದ್ದಂಗೆ ಮನೆದು ಇದ್ದಂಗ
ಹ್ಮ್ ಅವತ್ತ ಹಲ್ದಿ ಶಾಸ್ತ್ರದನಾನಾ ಹೇಳಿರ್ತೀನಿ ನಿಮ್ಗ
ಹ್ಮ ಅವತ್ ಬಂದ ಅವತ್. ಬಂದ್ರ ಪೂರ್ತಿ ಮನಿ ಮುಚ್ಕೊಂಡೆ ಹೋಗಬೇಕ್.
ಏ ಆಯ್ತು ತೊಗೊ ಅಣ್ಣ ಇದ ಎಷ್ಟನೇ ತಾರೀಕ ಆದ ಅಣ್ಣ ಮದುವಿ.
ಇದ ಮುಂದಿನ ತಿಂಗಳ ಇಪ್ಪತ್ತು ನಾಲ್ಕ ಇಟ್ಟಿವ
ಹ ಮುಂದೇ ತಿಂಗ್ಳ ಇಪ್ಪತ್ನಾಕಣ ಅಂದ್ರೆ ಬರಂತು ಅಲ್ತಾನೆ ಎಲ್ಲಾ ಫ್ರೀ ಆತು ನಾನು ಎಲ್ಲ ಕೆಲಸ ಕೆಲಸ ಎಲ್ಲ ಮುದ್ಬಿಡ್ತ ನಮ್ಮನು ಬರ್ತು ಅಂತ
ಹ್ಮ ಅದೇ ನೋಡಪ್ಪಾ ಸ್ವಲ್ಪ ನಾನು ಒಬ್ಬನೇ ಆತನಿ ಇಾಗ ತಿರ್ಗಾಡ ಮಾಡೋದು
ಹ ನಿಮ್ ಎಲ್ಲ ಸ ಬರ ಗೆಸ್ಟ್ಗಳಿಗೆಲ್ಲ ಸಪ್ರೇಟ್ ಆಗಿ ರೂಮ್ಗಳ ಒಂದ್ ನಾಲ್ಕು
ಮತ್ತ ಅವ್ರ ನಮ್ಮ್ ಮಕ್ಳ ಫ್ರೆಂಡ್ಸ್ ಅವರು ಬರ್ಕೊಂತಾರ ನಮ್ಮ್ ಅವ್ರ ಎಲ್ಲಂಗು ಅಲ್ಲಿ ಗುಲ್ಬರ್ದಾಗ ಹೋದಿರಲ್ಲ ಅಲ್ಲಿಸ ಮಠ ಎಲ್ಲಾ. ಅವ್ರ ಒಂದ್ ಎಂಟ ಹತ್ತ ಜನ ಬರ್ತಾರಂತ ಅಂದ್ರ ಅವ್ರಿ ಒಂದ ರೂಮ್ ಸೆಪೆರೇಟ್ ಕೊಟ್ಟಿನಿ.
ಹ್ಮ್ ಇವಾಗ ಮತ್ ನನ್ ಫ್ರೆಂಡ್ಸ್ ಯಾರ್ ಬರ್ತ್ ಅವ್ರಿಗಿ ಎಲ್ಲಾ.
ಹಾ ಇವಾಗ. ಅಮ್ಮ ಮನಿ ಬೇರೆ ಕಡೆ ಆದ ಅವ ಒಂದ್ ನಾಲ್ಕಕ್ ರೂಮ್ ಯಾರ್ನ್ ಗೆಸ್ಟ್ ಬಂದ್ರ ಅದು ಬಂದ್ರೆ ಸ್ವಲ್ಪ ಇರ್ಲಕ್ಕ. ಮಾಡಲಕ ಅದ ಆಗ್ತೈತಿ.
ಗೇಸ್ಟ ಹೌಸ್ ಆದ ಎನ್.
ಗೆಸ್ಟ್ ಹೌಸ್ ಅಂತಲ್ಲ ಅಲ್ಲೇ ಊರಗೆ ಆದ. ಅ ಕಡೆ ಈ ಕಡೆ ಜಾಗ ಜಾಗ. ಇದು ಅಲ್ಲ ಸುಮ್ ಕಟಿಸಿ ಬಿಡ್ತೀವಿ ನಾವೇ ಸುಮ್ನೆ ಯಾಕ ಜಾಗ ಯಾಕ ಬಿಡನ ಅದು ಮತ್ತೆ ಜಾಗ ಬಿಟ್ಟುಗಳೇ. ಅವ್ರ ಮಂದಿ ಬಂದ್ ಇಳಿಸಿ ಹೋದ್ರ ಕುರಿ ತರ್ಬೋದು ಆಡ್ ತರ್ಬೋದು ದನ ಕಟ್ಟೋದು.
ಹಾ ಹೌದ ಹೌದು ನಮ್ಮ ಮಂದಿ ಹಂಗೆ ಅದ ಓ ಅಣ್ಣ.
ಹ್ಮ್ ಎತ್ತಿನ ಗಾಡಿಗಳಗಳು ಬಿಡೋದು ಇದೇ ಮಾಡಕ ಕುಂಂತರ ಅದ. ಅದ ಅದು ಬಿಟ್ಟ ಕೆಸಿಂದ ಹ್ಮ್ ಎತ್ತುಗೋಳ ಹೆಂಡಿ ಹಾಕಿರ್ತವ ಅಲ್ಲ ಹ್ಮ ಅದ ಹೆಂಡಿ ಒಗಿ. ಅದ ಹೆಂಡಿ ಒಗಿ ಅಷ್ಟರಲಿ ತಿಪ್ಪಿ ಅಗಿ ಬರ್ತದ ತಿಂದ ಹುಲ್ಲ ಎಲ್ಲ ಹೆಚ್ಚಿ ಆಗರ್ತದಲ್ಲ ಅದನ್ನ ಅದೇ. ಏಕೆಂದರ ಸುಮ ಅದ ನಮ್ ಜಾಗ ದಗ ವಗಿತಿದ್ರ ಅಲ್ಲದ ಹುಳ ಹುಬಟಿ ಜಾಸ್ತಿ ಜಾಸ್ತಿ ಆಗಿ ಕೇಸಿಂದ್ರ ಹಿಂಗೆ ಒಂದ್ ಸತಿ ಮರ ಪೆಟ್ಲೆ ಕುಂತಾಗ ಹಾವ ಹೋಗಿಬಿಟ್ಟಿತ್ತ ಅವ್ನ್ ಹಿಂದ.
ಹ.
ಹ ಅದಕ್ಕೆ ಹ ಹುಳ ಹುಬಟ್ಟಿ ಅದು ಜಾಸ್ತಿ ಆಗಿ ಬಿಟ್ಟತ್ತ ಅದ್ರ ಸ. ಅದ್ರ ಸಲಂದೆ ನಾವು ಬ್ಯಾಡ್ ಬ್ಯಾಡ ಅಂತ ಕೆಸಿಂದ ರೊಕ್ಕನು ಇದ್ದು ಬಲ್ಲಿ. ಸುಮ್ಮ ಅ ಕಡಿ ಬುನಾದಿ ಬುನಾದಿ ಹೊಡೆಸಿ. ಎಲ್ಲಲ್ಲಾ ಯಾಡ್ ಹತ್ತರಲ ಹತ್ತ ಗ
ಹಾ ಹ ಹಾ ಹಾ.
ಹದಿನೈದ ದಿನದಲೆ . .
ಹಾ.
ಹ್ಮ್ ಇವಾಗ ಯಾರಾದ್ರೂ ಬಂದ್ರ ನಡತಿ ಇವಾಗ ಅದ ಅದ.
ವಟ್ಟ ಪೂರಾ ಗೆಸ್ಟ್ ಗೋಳಿಗಿ ಫುಲ್. ಕ್ರೀಡಾಮಯ ಆಗಿ ಬಿಟ್ಟದಿ ಬರೋರಿಗಿ ಹೋಗೋರಿಗಿ ಬಂದರು. ಆದ್ರ ಎಸ್ ಮಂದಿನ ಬರ್ೋದು ಎಸ್ ಮಂದೇ ನಿಲತರ.
ಹ್ಮ್ ಹಂಗ ಅನ್ಕೂಲ ಮಾಡಿನ ನೋಡ್.
ಹ್ಮ ಮತ್ತತ್ ಅದೆ ಎಲ್ಲ ಡ್ಯೂಟಿ ಬಿಟ್ಟ ಬಂದನಣ
ನ ಮತ್ತ ಇ ಮದ್ ಸಾನಯಗ್ ಬಂದ ಡ್ಯೂಟಿಗ್ ಬಿಡ್ಬೇಕಾಗ್ತದ
ಹ ಹಾ ಹಾ ಹಾ ಡ್ಯೂಟಿಗೆ ಹಯಲ್ಲನಾ ಅಂದ್ರೆ
ಒಂದ ವಾರ ಲೀವ್ ತೊಗೊತೀನಿ ನಾನು. ಇನ್ನ ಇನ್ನ ಇಲ್ಲ ಈ . ಡ್ಯೂಟಿನ ಕಂಟಿನ್ಯೂ ಮಾಡಿದನಿ ಈ ಕಡೆ ಎಲ್ಲ ಯಾವ ಕೆಲಸ ಬಂದ್ರೆ ಅವನು ಕಂಟಿನ್ಯೂ ಅವ ಅವ.
ಅವಾ ನ ಸಂಡೆ ಸ್ಯಾಟರ್ಡೆೇ ಸಿ ಕರೆ ತೊಗೊಂಡೀನಿ ನಾ ಅವಾಗ ಕೆಲಸ ಗೋಳ ಎಲ್ಲಾ ಮುಗಿಸಿದನಿ ನಾ ಹೊಲ್ಕ್ ಹೋಗುಕ ಹೊಲಕ್ಕ. ಹೋಗಿ ಕೆಸಿಂದ ಇನ್ನ ಕಟಗಿ ಕಡಿಬೇಕ ನಾ ಇನ್ನ. ಮತ್ತ ಮದೇವಿ ಬೇಕ ಆಗ್ತಾಾವಲ್ಲ ಕಟ್ಟಗಿ ಗೋಳ.
ಹಾ ಅಡಗಿ ಮಾಡಕ್ ಬೇಕಾಗ ತಾವು ಓ ಅಣ್ಣ.
ಹ್ಮ್ ಅದಕ್ಕೆ ಒಂದ್ ಸ್ವಲ್ಪ ಕಟ್ಟ ಕಡಿ ಬಕ್ ಇವಾಗ ಇನ್ನೊಬ್ಬರು ಯಾರ್ು ನೋಡ ಕುಂತಿನಿಗ. ಒಂದ್ ಇಬ್ಬರುಗ ಎಷ್ಟ ಚೆಂದ ಕಡದಕ್ ಬಂದ್ಬಿಡ್ತಕಿ
ಅವು ಇಲ್ಲಿ ಕಡಿ ಕಡಾರ ಒಂದಿ ಸಾಳ ಅವವು ಕಲ್ಸಯ ನವುನು
ಯಾರನು ಒಬ್ಬದ್ರ ಸಾಕಪ್ಪಾ ಅಂದ ಎಲ್ಲ ಕ ಕೆಟ್ಟಿಗಳು ಎಲ್ಲ ಚೊಲೋನಾವ್ ಕಟ್ಟಿಗಳು ಸ್ವಲ್ಪ ಮೆತ್ತಗ ಅಂತ ಬಳ ದ ಕಟ್ಟಡ ದ ವರ್ಷ ಕೆಟ್ಟಿ ಒ ಹ್ಮ ದೊಡ್ಡ ದೊಡ್ಡ ಗಿಡಗಳು ಹಂಗೆ ಕಳಗೆ ಸಾಯಗೆ ಬಿಟ್ಟಿವವಿ ಅವ ಕಳಿಸ್ಬು
ಅಬ ಕಟಟಾವಣ ಆಯ್ತ ಒಂದ್ ನೈಂಟಿ ಒಡಸ್ಬಿಟ್ರಿ ಎಲ್ಲಾ ಕಡೆಗೆ ಎಲ್ಲಾ ಕೆಲ್ಸ ಮಾಡಿಕೊಡತನಾವ ಆಯ್ತ್ ಪ್ಲಾಸ್ಟಿಕ್ ಬರ್ಬೇಕಾದ್ರೆ ಒಂದ ಎನೂರು ಮುನ್ನೂರು ರೂಪಾಯಿ ಕೊಟ್ಟು ಕಳಸ ಬಿಡು ಅಂತ ಅವಾನ ಕಳಸನಂತು
ಹೌದಾ
ಹಾ
ಏ ಅಂತ್ ಇದ್ ಅಂದ್ರೆ ನೀನೇ ಇಟ್ಕ್ಯಾರಪ್ಪ ಅಪ್ಪ ಅಂತವ್ ಬಂದ ಏನಚ್ಚಕ ಮಾಡಕ್ರ ನಯಾಯ ಮಾಡಲ ಅ ಹ
ಏ ಇಲ್ಲ ಅಣ್ಣ ಎಲ್ಲಾ ಕೆಲ್ಸ ಆಗತ್ತಾನ ಕುಡಿಯಲವ
ಹ್ಮ
ಹಾ ಎಲ್ಲಾ ಕೆಲ್ಸ ಆದ್ಮ್ಯಾಗ ಕೊಡ್ಸ್ಬೇಕ್ ನೀನ್ ಅವ ತಾನ ಹೆಂಗ ಕೇಳಲ್ಲವಾ
ಹಾ
ನಾ ಹೇಳಿರ್ತನ ಅಂತ ಅವನಿಗೆ ಎಲ್ಲಾ ಕೆಲ್ಸ ಮಾಡಿ ಕೊಟ್ಟ ಬರ್ತನ ನಮ್ದ್ ನಡ್ದ್ ನೋಡೋಣ ನಮ್ಮೂನು ಎಕ್ಸಾಮ್ ನಡ್ದಾವ ವೆಟ್ರನೇರಿ
ಹ್ಮ್
ಹಾ ಈಗ ಎರಡ್ ಪೇಪರ್ ಮುಗ್ದಾವ ಈ ಮೂರ್ ಇವತ್ತ ಮೂರ್ ಮುಗ್ದ ಇನ್ನ ಮೂರ್ ಪೇಪರ ಆವಣ
ಹೌದ
ಹ್ಮ್ ಆ ಎರಡನೇ ತಾರೀಕುಡಿಗೆ ಮುಗಿತ ಪೇಪರ್ ಎಲ್ಲ ಇದು ಎರನೇ ತಾರಕಲಿಂದ ಫ್ರೀ ಆತ್ ನ
ಹ್ಮ್ ಹ್ಮ್ ಪ್ರಿಯತ್ತಾ
ಹ್ಮ್ ಎರಡ ನೇ ತಾರೀಖ ಎಲ್ಲ ಎಕ್ಸಾಮ್ ಕ್ಲೋಸ್ ಆಗಬಿಡ್ತವು ಆ ಕಡೆ ಮತ್ತ ಒಂದ್ ವಾರ ಸೂಟಿ ಅದ
ಹಾ
ಹ್ಮ್ ಅವಾಗ ಶೂಟಿ ಇರ್ತ ರಜೆ ಇರ್ತಾ ಬರ್ತನ್ ತಗೋಣ
ಹ್ಮ್ ಅದಕ್ಕೆಪ್ಪಾ ನಾನು ಒಬ್ಬನಾಗಿನವ ತಿರ್ಗಾಡಕ್ ಮಾಡಾಕದಕ್ಕೆಲ್ಲ
ಹಾ ಹಾ ಹಾ
ಹಾ ಉಳ್ಕಿದಾರಲ್ಲ ಎಲ್ಲೇ ಊರಾಗ ಕೆಲ್ಸ ನೋಡ್ಕೊಂತಿರ್ತಾರ ನಾನು ಒಬ್ಬನಿ ಆಗಿನಲ್ ಇವಾಗ ಆ ಕಡೆ ಕಡೆ ಇವಾಗ ಎಲ್ಲಾ ಸಂಬಂಧಿಕರೆಲ್ಲಾ ಹೇಳೇಗೋರ್ಬೇಕ ವ್ಂದ
ಹಾ
ಎಲ್ಲ ಕಾರ್ಡ್ ಕೊಟ್ಟು ಅದ ಕೊಟ್ಟ ಎಲ್ಲ ಸಂಬಂಧಿಕರಿಗೆ ಎಲ್ಲ ಹೇಳಿ ಬರ್ಬೇಕ ಇವಾಗ
ಹ್ಮ್
ಹಾ ಅದ್ ನನ್ ಕಡೆನ ಬಿುಟ್ರ ಹೇಳೋದಲ್ಲೋಟ
ಹಾ ಹಾ ಹಾ
ಅ ಒಂಬ ಕೆಟ್ಟ ಕಡೆ ಒಂಬ
ಹಾ
ಹ್ಮ ಇ ಆಡ್ ಕೆಲ್ಸ ನಾನ್ ಕಡೆನ್ ಬಿಟ್ರೆ ಉಳಕಿದ್ದೆಲ್ಲ ಬೇರೆ ಬೇರೆ ಒಂದೊಂದೊಂದು ಅಷನ
ಆಯ್ತಾಯ್ತು ಅಣ ಅವ್ನಿ ಕೇಳ್ದಂತ ಕೇಳಗಷ್ಟನು ಪೋನ್ ಹಚ್ಲಯ
ಹಾ
ಹಾ ಸರ